ನಮಸ್ಕಾರ
ಹೇಗಿದಯಾ
ತುಂಬಾ ಚೆನ್ನಾಗಿದ್ದೇನೆ ನೀವು
ನಾವ್ ತುಂಬಾ ಚೆನ್ನಾಗಿದ್ದೀನಿ
ಚೆನ್ನಾಗಿದಿಯಾ ಏನ್ ಮಾಡ್ತಾ ಇದ್ಯಾ
ಏನ್ ಮಾಡ್ತಿದ್ದೆ ಸುಮ್ಮನೆ ಕೂತಿದ್ದೆ ಈಗ ಹೊರಗಡೆ ಹೋಗಿದ್ದೆ ವಡಾ ಪವು ತಂದೆ ತಿಂದೆ ಹೀಗ ಸರ್ ಕುತಿದಿನಿ.
ಚೆನಗಿತ್ತ
ಹಾ ಚೆನ್ನಾಗಿತ್ತು.
ಯಾರ್ ಜೊತೆ ಹೋಗಿದ್ದೆ.
ನನ್ನಗೆಳತಿ ನನ್ನ ತಂಗಿ ಜೊತೆ ಹೋಗಿದ್ದೆ.
ಒ ತಂಗಿನಾ ನಾನು ನಿಮ್ಮ ಗೆಳೆಯರ ಜೊತೆ ಹೋಗಿದ್ದಿ ಏನೋ ಅಂತ ಅನ್ನದು ಅಂದುಕೊಂಡೆ.
ಇಲ್ಲ ಇಲ್ಲ ನನ್ ತಂಗಿ ಜೊತೆ ಹೋಗಿನ್.
ಹೌದಾ
ಹ್ಮ್
ಏನ್ ತಿಂದ್ರಿ
ಹ ಏನು ವಡಪಾವ್ ತಿಂಡ್ವಿ ಮತ್ತೆ ಬೋಟಿ ತಿ ಣ ಬಂದ್ವಿ
ಬೋಟಿ ಯಾಕ್ ತಗೋಬಂದ್ರಿ.
ಈಗ ಊಟಕ್ಕೆ ಅನ್ನ ತಿನ್ಬೇಕಾರೆೆ
ಓ ಅದಿಕ್ ಸ್ವಲ್ಪ ನೆನ್ಚ್ಕೊಳಕ್ ಇರ್ಲಿ ಅಂತ ತಗೋಬಂದ್ರ
ಹ್ಮ
ಹ್ಮ್ ಹ್ಮ್ ಮತ್ತೆ ಇವಾಗ ಏನ್ ಮಾಡ್ತಾ ಇದ್ದೀರಾ. ಹೇಗಿತ್ತು ಹೊರ್ಗಡೆ ಮಳೆ ಗಾಳಿ ಎಲ್ಲ
ಹಾ ತುಂಬಾ ತಂಪಾದ ಗಾಳಿ ಬೀಸತಿತ್ತು.
ಹ್ಮ್ ತುಂಬಾ ಚೆನ್ನಾಗಿತ್ತ ವಾತಾವರಣ ಎಲ್ಲಾ ತಂಪಾಗಿ. ಏನ್ ನೆನಪಾಯ್ತು ಆ ವಾತಾವರಣಕ್ಕೆ ನಿಮ್ಗೆ.
ಏನ್ ನೆನಪಾಗಲ್ಲ ತಂಪ ಆಯ್ತು ಮನಸ್ ಶಾಂತಿ ಆಯ್ತು.
ಹ್ಮ್ ಹ್ಮ್ ಶಾಂತಿಯಾಗಿ
ಹ್ಮ್
ವಾಪಸ್ ಬಂತ ಮನ
ಹ್ಮ
ಹ್ಮ್ ಹ್ಮ್ ಮತ್ತೆ ಏನಾದ್ರು ಹೇಳಿ ಅಲ್ವಾ
ಏನ್ ಹೇಳ್ಬೇಕು
ಏನ್ ಹೇಳ್ತೀರಾ
ನಿಮಗೆ ಒಂದ್ ಕತೆ ಹೇಳ್ತೀನಿ ಕೇಳಿ.
ಹ್ಮ ಸರಿ ಹೇಳಿ.
ಆಮೇ ಮೊಲಕಥೆ ಗೊತ್ತಾ ನಿಮ್ಗೆ
ಹ್ಮ್ ಹ್ಮ್ ಗೊತ್ತು ಅದೆಲ್ಲಾ ಚಿಕ್ಕ ವಯಸಲ್ಲೆಲ್ಲಾ ಹೇಳಿರ್ತರೆ.
ಹೇಳಿ ಅದ್ರ ಕತೆ ಹೇಳು.
ಆಮೇ ಮೊಲ ಕತೆ ಗೊತ್ತಿಲ್ವಾ ನಿಮ್ಗೆ.
ಹ್ಮ ನೀನ್ ಹೇಳಿ ನಿನಗ್ ಗೊತ್ತಲ್ಲ ಈಗ
ಆಮೆ ಅಂತ ಒಂದು ಪ್ರಾಣಿ ಇರುತ್ತೆ ಮತ್ತೆ ಮೊಲ ಅಂತ ಇನ್ನೊಂದು ಪ್ರಾಣಿ ಇರುತ್ತೆ.
ಹ್ಮ್
ಈ ಎರಡೂ ಪ್ರಾಣಿಗಳ ನಡುವೆ ಒಂದು ಓಟ ಇಟ್ಟಿರ್ತರೆ.
ಹ್ಮ್
ಆ ಓಟದಲ್ಲಿ ಯಾರು ಪ್ರಥಮ ಸ್ನ ಬರ್ತಾರೆ ಅಂತ ನೋಡೋಣ ಅಂತ ಇಟ್ಟಿರ್ತಾರೆ ಅವಾಗ ಆಮೇ ಏನ್ ಮಾಡುತ್ತೆ ಅದ್ರ ಪಾಡಿಗೆ ಅದು ಸ್ಟಾರ್ಟ್ ಮಾಡ ಹ ಕಳುತ್ತೆ ಓ ಓಡಾಕೆ
ಹ್ಮ್
ಮೊಲ ಏನ್ ಮಾಡುತ್ತೆ ಮೊಲ ಗೊತ್ತಲ್ವಾ ಅದು ತುಂಬಾನೇ ಆ ಏನು ತುಂಬಾನೇ ಇದಾಗಿ ಓಡುತ್ತ ಅಲ್ವಾ ಜೋರಾಗಿಓಡುತ್ತೆ ಅಲ್ವಾ ಅದಕ್ಕೆ ಮೊಲಗೆ ಸ್ವಲ್ಪ ಸೊಕ್ಕು ನಾನು ನಾನೇ ಅಲ್ಲಿ ಮುಟ್ಟೋದು ಯಾಕೆ ಇವಾಗಿಂದಾನ ಕಷ್ಟ ಪಡ್ಲಿ ಮುಂದೆ ಆಮೇ ಹೆಂಗಿದ್ರು ನಿಧಾನಕ್ಕೆ ಅಕೆ ಬರುತ್ತಲ್ಲ ಅಲ್ಲಿ ಬರ್ಬೇಕಾದ್ರೆ ಎರಡು ಸ್ಟಾರ್ಟ್ ಮಾಡ್ತವೆ ಓಡಕ್ಕೆ ಇದು ಓಡ್ಬಿಟ್ಟು ಮೊಲ ಹೋಗಿ ಒಂದತ್ತು ನಿಂತಿರುತ್ತೆ ಆಮೆ ಇನ್ನುೂ ಹಿಂದೆನೇ ಇರುತ್ತೆ ಮೊಲದ ಹಿಂದೇನನೆ ಇರುತ್ತೆ ಇನ್ನು ಸ್ವಲ್ಪ ಇರುತ್ತೆ ಇದು ವಿಶ್ರಾಂತಿ ತಗೋಣ ಅಂತ ಮೂಲ ಸ್ವಲ್ಪ ಪಕ್ಕಕ್ಕೆ ಹೋಗಿ ಮಲ್ಕೊಳ್ಳುತ್ತೆ ಹಿ ಮಲ್ಕೊಂಡಾಗ ಅದು ಮಲಗ್ ಬಿಟ್ಟಿರುತ್ತೆ ಓಟ ಇದ್ಯೋ ಇಲ್ವೋ ಅಂತ ಅಷ್ಟು ಅದು ಮರ್ತೋಗ್ಬಿಟ್ಟಿರುತ್ತೆ ಮಲ್ಗಿರತ್ತಲ್ಲ ಫುಲ್ ನಿದ್ದೇಲಿರುತ್ತೆ ಆಮೇ ತ ತಾನು ನಿಧ ನಾವಾಗ ಹೋಗಿ ಅದರದು ಎಲ್ಲಿ ಲ್ವಾ ಅಲ್ಲಿ ತಲುಪುತ್ತೆ ಅದು ಇದು ಮೊಲ ಇಲ್ಲೇ ಮಲ್ ಮಲ್ಗೆ ಇರುತ್ತೆ ಅಲ್ವಾ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೆಚ್ಚಾಗುತ್ತೆ ಅವಾಗ ಮೊಲ ಎದ್ದು ಓ ಇನ್ನ ಬಂದಿಲ್ಲ ಅಂತ ಅನ್ಕೊಂಡ್ ಹೋಗುತ್ತೆ ಅವಾಗ ನೋಡಿದ್ರೆ ಅಲ್ಲಿ ಆಟನೇ ಮುಗ್ದೋಗಿ ತ್ಯ ಅಲ್ಲಿ ಆಮೆ ಗೆದ್ದಿರುತ್ತೆ ಅವಾಗ ಇಲ್ಲಿ ಮೊಲ ಸೋ ಯ್ತಲ್ವಾ ಅದಕ್ಕೆ ಅದ್ರಂದ ಬರೋ ಅದು ಏನು ಅಂದ್ರೆ ಯಾವತ್ತಿದ್ರು ನಮ್ಗೆ ಎಲ್ಲ ಗೊತ್ತು ಎಲ್ಲ ಮಾಡ ತನಿ ಅಂತಂತ ತುಂಬಾ ಇದ್ರಲ್ಲಿ ಇರಬಾರ್ದು ಹ್ಮ್ ಅದಕ್ಕೆ ಆಮೇತರ ಆರಾಮಾಗ ನಿಧಾನಕ್ಕೆ ಸಮಾಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊ ಹೊಂಟು ಹೋದ್ರೆ ನಮ್ಮ ಗುರಿಯನ್ನ ನಾವ್ ತಲುಪ್ತೀವಿ ಅಂತ ಅರ್ಥ
ಹಾ ಹೌದು ಅದು ಹೇಗಂದ್ರೆ ಈಗ ನಾವು ನಮ್ಮ ಒಂದು ದಾರಿಯಲ್ಲಿ ಗುರಿಯನ್ನು ಮುಟ್ಟುವ ದಾರಿಯಲ್ಲಿ ನಾವು ಹೋದ್ರೆ ನಮಗೆ ಯಶಸ್ಸು ತಾನ ತಾನಾಗೆ ಆಗುತ್ತೆ ಎಲ್ಲದಕ್ಕೂ ನಮಗ್ ನೆಮ್ಮದಿ ಇರ್ಬೇಕು ಶಾಂತಿಯಿಂದ ಹೋಗ್ಬೇಕು
ಹೌದು ಶಾಂತಿ ನೆಮ್ಮದಿ ಧೈರ್ಯ ಎಲ್ಲಾನು ಇರ್ಬೇಕು ಮುಂದೆ ಹೋಗಕ್ಕೆ
ತರ ಪ್ರಯತ್ನ ಮಾಡಿದರೆ ಸಹನೆಯಿಂದ ಯಶಸ್ಸ ನಮಗ್ ಸಿಗುತ್ತದೆ
ಹೌದು ಹೌದು ಇದು ನಿಜವಾದ ಮಾತು
ಹ್ಮ
ನೀವು ಬರೀ ತುಂಬಾ ನಿಮ ಗಂಟ್ಲು ತುಂಬಾ ಸೌಂಡ್ ಮಾಡುತ್ತೆ ಅಲ್ವಾ
ನಮ ಗಂಟ್ಲು ಹಾಗೇನೆ ಆಗಾಗ ಕಿಚ್ ಕಿಚ್ ಅಂತ
ನೀವು ವೈದ್ಯರ ಸಲಹೆಯನ್ನು ತಗೋಬೇಕನ್ನಸುತ್ತೆ
ವೈದ್ಯರ ಸಲಹೆ ತಗೊಂಡ್ರು ಅಷ್ಟೇ ನನಗೆ ಒಂದ್ಸಲ ಬಂದ್ರೆ ಅದ ಏನಿಲ್ಲ ಅಂತ ಅಂದ ಒಂದ್ ಮೂರ್ ತಿಂಗಳು ಇದ್ದೇ ಇರ್ತದೆ
ಯಾಕೆ ಹಂಗೆ ಮೂರ್ ತಿಂಗಗಳಾದ್ಮೇಲೆ ಅದ ಗೊತ್ತಾಗುತ್ತಾ ಮೂರ್ ತಿಂಗಳು ಆಯ್ತು ಅಂತ
ಏನೋ ಗೊತ್ತಿಲ್ಲ ನನಗೆ ಒಂದ್ಸಲಿ ಕೆಮ್ಮುಅಂದ್ರೆ ಅಷ್ಟು ಬೇಗ ಅಂತೂ ಹೋಗಲ್ಲ ಅದು ನನಗೆ
ನೀವು ತೋರ್ಸ್ಕೋಬೇಕಾಗತ್ತೆ ವೈದ್ಯ್ರ ಹತ್ರ ಇಲ್ಲ ಅಂತಂದ್ರೆ ಅದು
ನಾನು ತೋರ್ಸ್ಕೊಂಡಿದೀನಿ ತೋರ್ಸ್ಕೊಂಡು ಮಾತ್ರೆ ತಗೊಂಡಿದ್ದೀನಿ ಮತ್ತೆ ಔಷಧಿ ಕೊಟ್ಟಿದ್ದಾರೆ ಔಷ ದಿನ ತಗೊಂಡಿದೀನಿ ಆದ್ರೂನು ಹಾಗೇ ಇದೆ
ಹ್ಮ್ ಹ್ಮ್ ನಿಮಗೆ ತಿಂಡಿಯಲ್ಲಿ ಏನ್ ಇಷ್ಟ ಆಗುತ್ತೆ
ಯಾವ್ದು ಸಿಹಿ ತಿಂಡಿಗ್ಲಾ ಇ ಸಂಜೆತ್ ಮಾಡ ಅಲ್ಲಿ ಇದ್ರ ಏನು
ಮೈಸೂರು ಪಾಕ
ಮೈಸೂರ್ ಪಾಕು ಮತ್ತೆ ಹಾಲ್ ಕೋವಾ ಅಂತ ಬರುತ್ತಲ್ಲ
ಹೌದು ಹೌದು
ಹಾ ಅದು ಇಷ್ಟ ಆಗುತ್ತೆ ನಂಗೆ
ಹಾಲ್ಕೋ ತುಂಬಾ ಚೆನ್ನಾಗಿರುತ್ತೆ ಹೌದು ನಂಗೂ ಇಷ್ಟ ಆಗುತ್ತೆ
ಹಾ ನನಗಂತೂ ತುಂಬಾನೇ ಇಷ್ಟ ಹಲ್ಕೋವಾ ಅಂತ ಅಂದ್ರೆ
ಹ್ಮ್ ಮೈಸೂರು ಪಾಕು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ
ಹೌದು ಮೈಸೂರ್ ಪಕ್ನ ಮೈಸೂರ್ಗ ಹೋಗಿ ತಿನ್ಬೇಕು ಚೆನ್ನಾಗಿತ್ತೆ
ಬೆ ಬೆಣ್ಣೆ ದೋಸೆನ ದಾವಣ್ಗೆರೆಗೆ ಹೋಗಿ ತಿನ್ಬೇಕಾ
ಹೌದು ಮತ್ತೆ ಎಲ್ಲೆಲ್ಲಿ ವಿಶೇಷ ಇರುತ್ತೆ ಹಲ್ಲಲ್ಲದ್ರೆ ಅದ್ರ ರುಚಿ ನಮಗ್ ಗೊತ್ತಾಗುತ್ತೆ ಇಲ್ಲ ತಿಂತೀವಿ ಇಲ್ಲ ಅಂತ ಅಲ್ಲ ಆದ್ೂನುವ ಅಲ್ಲಿ ತಿನ್ನೋ ಮಜಾ ಬರಲ್ಲಲ್ಲ ನಮಗೆ
ಓ ಹಾ ಸರಿ ನಿಮ್ ನಿಮ್ ಪ್ರಕಾರ ಹೋಗೋದಾದ್ರೆ ಎಲ್ಲಿ ಏನ್ ಚೆನ್ನಾಗಿರುತ್ತೋ ಅಲ್ಲೇ ಹೋಗಿ ತಿನ್್ಬಿಟ್ಟ ಬರ್ಬೇಕಾ
ನಿಮ್ಮೂರಲ್ಲಿ ಯಾವ್ಯಾವ ಒಬ್ಬ ಜಾಸ್ತಿ ಮಾಡ್ತಾರೆ
ನಮ್ಮ ಊರಲ್ಲಿ ಎಲ್ಲಾ ಹಬ್ಬಾನೂ ಮಾಡ್ತಾರೆ ಯಾವ್ಯಾವ ಹಬ್ಬ ಅಂತಲ್ಲ ಎಲ್ಲಾ ಹಬ್ಬನುೂ ಮಾಡ್ತಾರೆ ಇವಾಗ ವಿಶೇಷವಾಗಿ ಮೊಹರಂ ಅಂತ ಬರುತ್ತೆ ನೋಡಿ ಮುಸ್ಲಿಮ್ಸ್ ಎಲ್ಲ ಸೇರಿ ಮಾಡ್ತಾರೆ ನೋಡಿ ಮುಸಲ್ಮಾನರು ಹ ಅದನ್ನ ನಮ್ ಕಡೆ ಮು ಮುಸಲ್ಮಾನರು ಹಿಂದೂ ಎಲ್ಲಾ ಒಬ್ಗು ಏನು ಒಟ್ಟಾಗಿ ನಿಂತು ಮಾಡ್ತಾರೆರು ಕುತ್ತ
ಹ್ಮ್
ಅದು ತುಂಬಾ ಏನು ಮಾಂಸ ಮಾಡಿ ಎಲ್ಲಾ ಮಾಡಿ ತಿನ್ಕೋತಾರೆ ನಾಳೆ ಇದೆ ಅನ್ಸುತ್ತೆ
ಹ್ಮ್
ಮಾಡ್ತಾರೆ ಈ ತರ ಎಲ್ಲ ಮತ್ತೆ ಉಣ್ವೆಗಳು ಮಾಡ್ತಾರೆ ಖ ಹುಣವಿ ಅಂತ ಮಾಡ್ತಾರೆ ಎಲ್ಲ ಚಿಕ್ಕ ಪುಟ್ಟ ಹಬ್ಬ ಎಲ್ಲಾ ಮಾಡ್ತೀವಿ ನಾವು ನಾವು ತುಂಬಾ ದೊಡ್ಡ ಹಬ್ಬಕ್ಕೆ ಕಾಯಲ್ಲ ಹ್ಮ್ ನಾ ಚಿಕ್ಕ ಚಿಕ್ಕ ಅಮವಾಸ್ಯ ಆಗ್ಲಿ ಉುಣಮೆ ಆಗ್ಲಿ ಎಲ್ಲಾನು ಹೋಳ್ಗೆ ಮಾಡಿ ಅನ್ನ ಸಾಂಬಾರ್ ಮಾಡಿನೇ ತಿನ್ನೋದು ಒಂದೊಂದ್ ಹಬ್ಬಕ್ಕೆ ಒಂದೊಂದ ವಿಶೇಷತೆ ಇದಾವ ಅಲ್ವಾ ಇವಾಗ ಯುಗಾದಿಗೆ ಬೇವು ಮಾಡ್ತಾರೆ ಮತ್ತೆ ದೀಪಾವಳಿ ನಿಮ್ ಕಡೆ ಕಜ್ಜಾಯ ಮಾಡ್ತಾರೇನೋ ನಮ್ ಕಡೆ ಹೋಳಿಗೆನ ನಾವು ಮಾಡೋದು
ಹೌದೌದು
ಹ್ಮ್ ಆತರ ತುಂಬಾ ಹಲವಾರ್ದಾವೆ ಹೇಳ್ಕೋತೋದ್ರೆ ಮುಟ್ಟೋದೇ ಇಲ್ಲ
ಬೇರೆ ಬೇರೆ ಹಬ್ಬಗಳನ್ನೇ ಮಾಡ್ತಾರೆ ಏಕಾದಶಿ ಮ
ಹೂ ಇವತ್ ಏಕಾದಶಿ ಇದೆಯಲ್ಲ ಗೊತ್ತಾ ನಿಮ್ಗೆ
ಕುಂಠ ಏಕಾದಶಿನ
ಇವತ್ತು ಅಲ್ಲ ವೈಕುಂಠ ಏಕಾದಶಿ ಅಲ್ಲ ಅದು ಏಕಾದಶಿ ಇದೆ ಬಟ್ ಯಾವ್ ಏಕಾದಶಿ ಅಂತ ನಾನಗೂ ಗೊರ್ತಿಲ್ಲ
ಹಾ ನಮ್ ಕಡೆ ಮತ್ತೆ ನಮ್ಮ ಊರಲ್ಲಿ ಜಾತ್ರೆ ಮಾಡ್ತಾರೆ ಒಂದ ಏಕಾದಶಿಲಿ ಕಕ್ಕಿ ಹಬ್ಬ ಬರುದು ಓ ಮ್ಮ ಊರರಿಂದ ಹೊರಗಡೆ ಒಂದು ದೇವಸ್ಥಾನ ಇದೆ ಕಂಬಾಲಪ್ಪ ದೇವಸ್ಥಾನ ಅಂತ
ಹ್ಮ್
ಅದಕ್ಕೆ ಮಾಡ್ಬಿಟ್ಟು ಜಾತ್ರೆ ತರ ಮಾಡ್ತೀವಿ ನಾ ಎಲ್ಲಾ ಹೋಗ್ಬಿಟ್ಟು ಆರ್ತಿ ಬೆಳಕಂಡು ಹ ಜಾತ್ರೆ ಎಲ್ಲ ಸುು ಆಟ ಆಡ್ಕೊಂಡ್ ಬರ್ತೀವಿ
ಹೌದಾ
ಹೌದು
ನಮ್ ಕಡೆನೂ ಜಾತ್ರೆಗಳೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರತ್ ನೋಡಕೆ ಬಹಳ ಮಜ್ವಗರುತ್ತೆ ಜಾತ್ರೆಗಳಲ್ಲೆಲ್ಲಿ ಹಾಕಿರೋ ಎಲ್ಲಾ ತಿಂಡಿ ತಿನಸುಗಳನ್ನ
ಹ ತಿಂಡಿ ತಗಳಕ್ಕೆ ರೊಕ್ಕನೇ ಸಾಕಾಗಲ್ಲ ಅಲ್ಲಿ
ಹ್ಮ್ ಹದ್ನೈದು ದದುಡ್ಡೇ ಸಾಲಲ್ಲ ನಿಮ್ಗೆ ಇನ್ನ ಒಂದು ಇದು ಇದೇ ಹೇಳ್ತೀನಿ ಅಹ ಒಂದ್ ಕತೆ ಹೇಳ್ತೀನಿ ಮುಂದಿನ ಕರೆಯಲ್ಲಿ ನಾವು ಅಹ ಕೊನೆ ಸರಿ ಹೋಗಿರುವ ಜಾತ್ರೆಯ ಬಗ್ಗೆ ಹ್ಮ್ ಹೋದ್ ವರ್ಷದಲ್ಲಿ ನಡೆದಿರೋ ಜಾತ್ರೆಯ ಬಗ್ಗೆ ಹೇಳ್ತಿ ಸರಿನಾ ನೀವು ಅದೇ ಉತ್ಸಾಹದಿಂದ ಕೇಳ್ಬೇಕಪ್ಪಾ
ಹೌದು ಮತ್ತೆ ನೀವ್ ಹೇಳೋದನ್ನೆಲ್ಲಾ ಉತ್ಸಾಹದಿಂದ ತಾನೇ ನಾನ್ ಕೇಳ ನಿ ಹಕ್ಲೆ ಕತೆೆ ಎಲ್ಲಾ ಹೇಳಿದ್ರಿ ಅಲ್ವಾ
ಹಾ ಯಾವ್ದೇ ಅ್ದ ಹೇಳ್ದೇನೆ ನೆನ್ಪಿದೇ ನಿಮಗೆ
ಹ ನಿನ್ ಮನೆಯವರು ಪಕ್ಕ ಅವ ಮನೆಯವ್ದ ಎರಡ್ ಕತೆೆ ಹೇಳಿದ್ರಲ್ಲ
ನಮ್ಮ ಮನೆ ಪಕ್ಕದ ಮನೆ ಅವ್ರ್ದು ಅದು ನಿಂಚ ನಿಚ ತುಂಬಾ ಚೆನ್ನಾಗಿರುತ್ತೆ ಕತೆಗಳನ್ನ ಹೇಳೋ ಕತೆೆಗಳೆಲ್ಲ
ಹೌದು
ಮತ್ತೆ ಇನ್ನುೂ ಏನ್ ನೆನ್ಪಿದೆ
ಇನ್ನೇನ್ ನೆನಪಿದೆ ಅಂತಂದ್ರೆ ಹೇಳಿದ್ರಲ್ಲ ಇಬ್ಬರು ಒಬ್ಬ ಅಜ್ಜಿಗೆ ಇಬ್ಬರು ಮಕ್ಳ ಇದ್ರು ಅವರ್ ಇಬ್ಬರು ಮಕ್ಳ ಹಟ್ಟಿದ್ರು ಅವ್ರ ಪ್ರೀತಿ ಮಾಡಿದ್ರು
ಹೂ
ಮತ್ತೆ ಮದ್ವೆೆ ಮಾಡ್ಕೊಂಡ್ರು ಮತ್ತೆ ಅವ್ರಪ್ಪ ಗಂಡನ್ನ ಕೀಳಾಗ ನೋಡ್ತಿದ್ದ ಅವನು ರೈಲ್ ಕೇಳಕ್ ಕಾಲ್ಸಿಗಾಕನ್ಸತ್ೋಗಬಿಟ ಎಂತ ಹೇಳದ್ರಲ್ಲ
ಹಾ ಸರಿ ಸರಿ ತುಂಬಾ ಚೆನ್ನಾಗ್ ನೆನಪಿದೆ ನಿಮಗೆ ಮುಂದಿನ ಕರೆಯಲ್ಲಿ ಮಾತಾಡಣ
ಸರಿ ಸರಿ